ಏನ್ ನಡ್ದ್ ಪಾಸಕ ಏನ್ ನಡ್ದ ಹೇಳನ್ ಏನ್ ಸಮಸ್ಯೆ ಆಗಿದೆ ಏನ್ ಬಗೆರ್ಬೇಕು ಹ್ಮ್ ನಾವ ಆರಾಮ ಮೇಲೆ ಮೇಲೆ ಕಾಲ್ ಮಾಡ್ತಾ ಇದ್ಯಾ ಏನಾಗಿದೆ ಹೇಳನ
ಏನಿಲ್ಲ ಊರಲ್ಲಿ ಒಂದು ಇದು ನ್ಯಾಯಾದಿತ್ತು ಅದಕ್ಕೆಲ್ಲ ಇನ್ನೊನ್ನೆ ಕರ್ಸಂತ ಇದ್ರ ಅದಕ್ಕೆ ಸಿದ್ಧಕ
ಹಾ ಏನ್ ಏನ್ನ್ ಸಮಸ್ಯೆಗಾರಿಗೆ
ಹಾ ಏನಿಲ್ಲ
ನಾ ಬೇರೆ ಇವತ್ತ ಅಲ್ಲ ಮೀಟಿಂಗ್ ಹೋಗಿದ್ದ್ಯಾ ಮೀ ಮೀಟಿಂಗ್ಲ್ಲಿ ಮೇಲೆ ಮೇಲೆ ಕಾಲ್ ಮಾಡ್ತಿ ಅವ್ರ ಯಾರು ನಿನ್ಗೆ ಎಷ್ಟು ಕಾಲ್ ಮಾಡ್ತಾಾರೆ ಅವರು ಅವ್ರರು ನ್ಯಾರ ಬಗಹರ್ಸ ಅಂತ ಅವರು ಅಂದ್ರೆ ನಾ ಇಲ್ ಸರ್ ಇ ಮೀಟಿಂಗ್ ದಲ್ಲಿ ಕಾಲ್ ಮಾಡಿ ಅವ್ರರಿಗೆಲ್ಲ ಇ ಬಗೆರ್ಸ್ತನಿ ಸರ್ ಹೊರಗಡೆ ಬಂದೆ ನೀ ನ ಮೇಲೆ ಮೇಲೆ ಕಾಲ್ ಮಾಡ್ತಿ ಹಾ
ಅಲ್ಲಪ್ಪಾ ಇದ ಬಿಡು ಏನ್ ಯಾವ ಮೀಟಿಂಗ ಇತ್ತು ನಿನ್ ಯಾವ್ದಪ್ಪ
ನಂದು ಇಲ್ಲಿ ಒಂದು ಈಗ ಹೆಂಗ ಎ ಕೆ ಎಸ್ ಎಸ್ ಅಂತ ಒಂದು ಮ ಒಂದು ಒ ಸಂಘ ಮಾಡ್ಯಾರ ನಾನು ಒಂದು ವಿದ್ಯಾರ್ಥಿಗಳ ಪರಿಷತ್ತು ಒಂದು ಒಂದು್ ಸಂಘ ಅದ
ಹಾ ಹಾ ಹಾ
ತರ ನಮ್ದೊಂದು ಯುವ ಯುವ ಬ್ರಿಗೇಡ್ ಅನ್ನೋ ಒಂದು ಸಂಘ ಇದೆ ಆ ಸಂಘದಲ್ಲಿ ಅಧ್ಯಕ್ಷ ನಾನು
ಹೌದಾ ಅಂದ್ರೆ ನೀನು ಒಳ್ಳೆ ಒಳ್ಳೆ ರೆಸ್ ಪಟ್ಟಿ ಬಡ
ಏ ಒಳ್ಳೆ ರೆಸ್ಪೆಕ್ಟ್ ಇದೆ ಬಟ್ ನೀನ್ ಯನ್ ಮಾಡ್ ರ್ತದೆನನ್ನ ಅಲ್ಲಿ ಎಲ್ಲ ಹ್ಮ್ ಹ್ಮ್ ಹ್ಮ್ ಹಾ
ಹಯ ಹಾಳ ಮಾಡದಲ್ಲ ಅಪ್ಪ ನಮ್ದಿನ ಒಂದು ಅರ್ಜೆಂಟ್ ಕಾಾಲ ಇತ್ತು ಅದಕ್ಕೆ ನನ್ಗೆ ಹಚ್ಚಿದ್ದು
ಇವಾಗ ನಮ್ ದೋಸ್ತೆ ಒಬ್ಬನು ಮೆಡಿಕಲ್ಲ್ಲಿ ವರ್ಕ್ ಮಾಡ್ತಾನೆ ಅವ್ನು ಬಿ ಫಾರ್ಮ್ ಮಾಡಿ ಎಂಫಾರ ಮಾಡಿ ಪಿ ಎಚ್ ಡಿ ಡಾಕ್ಟರ್ ಆಫ್ ಫಾರ್ಮಸಿ ಮಾಡಿ ಎಲ್ಲ ಪೇಸಡ್ವೆಲ್ ಓದ್ಯವಾನ ಅವ್ನ ಅವ್ನಿಗೆ ಬಟ್ ಇುವಾಗ ಎಷ್ಟ ಇದೆ ಅಂದ್ರೆ ಸ್ಯಲ್ರಿ ಮಿನಿಮಮುರ್ ಪ್ಯಾಕೇಜ್ ಫಿಫ್ಟಿ ಲ್ಯಾಕ್ಸ್. ಹದ ಹ್ಮ್ ಯಾರ ಮಾತ್ರ ಅದಕ್ಕೆ ಚ
ಹ ಪ್ರಭೋ ಎಲ್ಲೇನ್ ಒಂದ ಸೈಡ ಕುತ್ ಮಾತಾಡೋ ನೆಟ್ವರ್ಕ್ ಬರ್ತಾ ಇಲ್ಲ ಅಲೋ ನೆಟ್ವರ್ಕ್ ಬರ್ತ ಎಲ್ಲ ಒಂದ ಸೈಡ್ ಕುಂಂತತ್ ಮಾತಾಡು
ಇವಾಗ ಕೇಳ್ತಾ ಇದ್ದಾ
ಹಾ ಇವಾಗ ಕೇಳ್ತಾ ಇದೆ ಅವ್ನ್ ಅಷ್ಟು ಚೆನ್ನಾಗ್ ಓದಿ ಅಷ್ಟು ದೊಡ್ಡ ಜಾ. ಪಳಕದಾನ ನೀಗ.
ನಮ್ಗ ಅವಾಗ ಓದಂದ ಬಟ್ ನಾವ ಓದ್ಲಿಲ್ಲ
ಹಾ
ಓದ ವಷ ನವು ಓದೆ ನೀವೆಲ್ಲಾ ಈ ತರ ಮುಂದೆ ಎಲ್ಲ ಸಮಾಜದಲ್ಲಿ ವ್ಯಾಲ್ಯೂ ಕಕೊಂತರಿ ನೀವು ನಾನ್ ನೋಡಿವಾಗ ಏರಿಕೆ ಫೈವ್ ಲ್ಯಾಕ್ ಪ್ಯಾಕೇಜ್ ತಕೊಂತೀನಿ. ನೀವ ಏನ್ ಬರೀ ಅದೇ ಒಂದ ವರ್ಷಕ್ ಒಂದ್ ಲಕ್ಷ ದುಡಿಬೇಕಂದ್ರೆ ಅದು ಹೈರಾಣ. ಬ ಹೊಲ ಮನಿ ಮಾಡಿ ನಮ ಹಂಗೆ ನೋಡಿ ಕಲಿ ಅಂದವ್ನು. ಹ್ಮ್-
ಇದೇನ ನಾವ ಪಿ ವಿ ಸಿ ಡಿಗ್ರಿ ಮತ್ತೆ ಇದೆಲ್ಲ ಕ ಸ್ಕೂಲ್ ಎಲ್ಲ
ಅಲ್ಲಾನ ನಮ್ ಜೊತೆ ನಮಗ್ ಜನ ಬಟ್ ಪಿ ಯು ಸಿ ಸೈನ್ಸ್ ಮಾಡಿ ಅವ್ನು ಕಡಕ್ ಆದವ್ನು ಒಳ್ಳೆ ಅವ್ನಿಗೆ ನಮಗ್ ಬೆಟ್ಟಿನ ಇಲ್ಲ ಇವಾಗ ಊರಿಗೆಗ್ ಬಂದಾನೆ ಅವನಿಗೆ ಸನ್ಮಾನಮಾನ ಬಾಳ್ ನಡತಾ ಇದೆ. ಬಟ್ ನಮ್ಗೆ ಏನು ಸನ್ಮಾನ ಇಲ್ಲ ಇವಾಗ. ಹ್ಮ ಅದಕ್ಕೆ ವಿದ್ಯಾರ್ಥಿಗಳ ಸಂಘ ಮಾಡಿ ನಾವು. ಮಾಡ್ಲಕತಿವಿ. ಸುಮ್ಮು ಸಮಾಜದ ಬೇರೆ ವರ್ಕ್ ಮಾಡೋದು. ಹ್ಮ್.
ಹ ಅಂದ್ರ ಅದು ಒಂದು ಒಳ್ಳೆ ಲಕ್ಷಣ. ಬಿಡ ಅಷ್ಟ ಅಂತ -ಅಂತ ದೋಸ್ತ್ ಪಡಕ್ ನೀ ಪುಣ್ಯ ಮಾಡಿರ್ಬೇಕೇನ ಅಂತೀನಾ.
ಹೌದೌದು. ಆ ಇ ನೋಡಕ ಗಿಡ್ಡ ಅವನ ಅವನು ಬಾಳ ಅಂದ್ರ ಹೈಯರ್ ನಾಲೆಜ್ ಬೆಳದ ಅವನದು.
ಹಾ, ಎಂತ ಸಾಧನೆ ಮಾಡಿದ ನೋಡಿ ಯಾರು ಮಾಡ್ಲರ ಸಾಧ್ನೆ ಮಾಡನ.
ಹೌದೌದು.
ಹ್ಮ,
ಹ್ಮ್, ಮತ್ತೆ, ನೀವೇ ಹೇಳ್ಬೇಕು.
ಇದು ನಾನು- ಒಂದಲ್ಲಿ ಕೆಲ್ಸ ಕೇಳ್ತಾ ಇದ್ದೀನಿ ಅ ಕೆಲ್ಸಕ್ ಹೋಗ್ಲಾ ಬೇಡ.
ಅದ
ಹಲೋ,
ಕೇಳ್ತಾದೆ ಇಲ್ಲ., -
ಹಾ ಕೇೇಳತ್ತಾ ಅದ ಕೆಲ್ಸ ಏನಪ್ಪ ಅಂದ್ರೆ- ಹಾ, ಇದು ಮ್ಯಾಂಗೋ, ಮ್ಯಾಂಗೋ- ಆರ್ಚಡ್ ಇರುತ್ತಲ್ಲ ಆರ್ಟಿಕಲ್ಚರ್ ಆರ್ಚಡ್,
ಹ್ಮ್, ಹ್ಮ್-
ಅಲ್ಲಿ -ಅಲ್ಲಿ ಕೆಲ್ಸ ಉಡ್ಕೊಂಡಿದೀನಿ ನಾನು.
ಹ್ಮ್,
ಅದಕ್ಕೆ ಕೇಳ್ರ- ಅದು ಏನಿಲ್ಲ ನಾನು ಅವ್ರ ದಿನಕ ನಾನು ಆಟಿ ನಾನು ಅಗ್ರಿಕಲ್ಚರ್ ಓದಿದ ಇರೋದಲ್ಲ. ಅದು ಅದು ತೋಟ ನೋಡ್ಕೊಂಡು ಹೋಗಕ್ ಅಷ್ಟೇ. ಚೆನ್ನಾಗಿ ಬೆಳಸ-
ನಾನು ನಿನ್ಗ ಒಂದು ನಾನು ಒ ಎಲ್ಲ ನೀ ನ ನಾನು ಒಂದು ನಿನ್ ಒ ಪರೀಕ್ಷ ಮಾಡತನ ಅದ್ರೆಲ್ಲಿ ಪಾಸ್ ಆದ ಮಾತ್ರ ಎಲಿಜಿಬಲ್ ಹಾಗತಿ. ಮ ಒಳ ಹ್ಮ್ ಏನ್ ಹೇಳಿದ ಪರೀಕ್ಷೆ ಮುಂಜೆನೆೇ ಎಷ್ಟು ಗಂಟೆ ಹೇಳತೇಳು. ಎಂಡಿಕಸ ಅಲ್ಲ ಮುಂಜೆನೇ ನೀನ್ಗ್ ನೀಟ್ನಗಿ ಎಂಡಿ ಕಸ ಬಳ್ದೆ ಅಂದ್ರೆ ಮಾತ್ರ ಎಲ್ಲ ಎಲಿಜಿಬಲ್ ಇರ್ತೀನಿ. ಎಂಡಿಕಸ ಬಳಿರ್ಲಿಲ್ಲ ಅಂದ್ರೆ ತಿಳ್ಕೊ ಯಾವದಕ್ ಎಲಿಜಿಬಲ್ ಇಲ್ಲ. ಹ್ಮ್-
ಏ ಹಂಗೇನಿಲ್ಲಪ್ಪಾ ನಾನ್ ಚೆನ್ನಾಗೆ ಮಾಡ್ತೀನ ಕೆಲ್ಸಾ. -
ಮುಂಜನ್ ಎಷ್ಟುಘಂಟೆಗೆ ಹೇಳ್ತಿ., ಅ
ಮುಂಜೆ ಐ್ವರೆಗೆೇಳ್ತ ಐದವರೆಗೆದ್ರ ಯೋಗಾಸನ ಮಾಡಿ
ಹ್ಮ್ ಹ್ಮ್ ಅಂದ್ರೆ ಹಳ್ಳಿಯಲಿ ಇರ್ತ ಸಿಟಿಯಲಿ ಇರ್ತಾನೆನು ಅವ
ಹಾ
ಹಳ್ಳಿಯಲ್ಲಿ ಇರ್ತ ಸಿಟಿಯಲ್ಲಿ ಇರ್ತಪ ಅಂತೆ
ಹಾಂ ನಾ ಇರೋದು ನಾನು ಸಿಟಿಯಲ್ಲಿ ಆಟಲ್ಲ್ಲಿ ಓದ್ತಾ ಇದ್ದೀನಿ ನಾಳೆ ಕೆಲ್ಸ ಸಿಗೋದ ಸಿಟಿಯಲ್ಲಿ ಅದ್ಗಿರಲ್ಲಿ ನಮ್ ಕೆಲಸ ಇರೋದು ಹ್ಮ
ಹಾ ಹ್ಮ್
ಅದಿಕ್ಕೆೇ ನಾನ್ ಕೆಲ್ಸಕ್ ಹೋಗ್ಲ ಬೇಡ ಅಂತ ಅ್ ಚೆನ್ನಾಗಿರುತ್ತಾ ಇಲ್ಲ
ಹ ಎಲ್ಜಿಬಲ್ ಹತ್ತು ನೀನು ಯಾಕೆ ಮುಂಜಾನೆ ಐ ಗಂಟೆ ಜತ ಯ ಹ್ಮ್
ನಿಮ್ಮಂತ ಸೀನಿಯರ್ಸ್ನ್ನ ಮಾತ್ಕೇಳ್ಬೇಕಂತ
ಹ
ಹ ನಾನು ಅಗ್ರಿಕಲ್ಚರ್ ಮುಗ್ಸಿ ಚರದು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಮುಗ್ಸಿ ಚಿರಳ ಹ ನಿಮ್ಮಂತ ಏನ್ ದೊಡ್ಡ ಕೋರ್ಸ್ ಎಲ್ಲ ಯಾರಾದ್ರರು ಆ ಕೆಲ್ಸ ಇಲ್ಕೊಂಡು ಬೇರೆ ಯಾವ್ದಂ ಕೆಲ್ಸಿದ್ರೆ ನೋಡಪ್ಪಾ
ಹೌದಾ
ಹ ಹಲೋ.
ಹ ಏನ ಏನ್ ಹೇಳತಾ ಇದವಿ ಹೇಳಪ್ಪ ಹೇಳ ಹ ಎರಡು ಹತ್ತು ತಗೋಬೇಕ ಹಾ.
ಒಂದು ಸ ಕುಟಿಟು ಎಲ್ಲಿ. ಇನ ಸಾಮಗ್ರ ಅತ ಆ
ಫೋನ್ ಸರಿಯಾಗಿಟ್ಟಗಾರಪ್ಪ ವಾಯ್ಸ್ ಕೇಳ್ತಾ ಇಲ್ಲ ಈ ಸೈಡ್
ಇವಾಗ
ಈಗ ಇವಾಗ್ಲೂ ಕೇಳ್ ತ ಇಲ್ಲ
ರಾ ಒಂದಾಡು ಎತ್ಗ ತಗ
ಹ ಓಕೆ
ಒಂದ್ ನಾಕ್ ಜೋಡು ಎಲ್ಲ ಕುಂಟಿ ದಿಂಡು ಎಡಿ ಅವಕ ಏನ್ ಗಾಳಿಯ ಸಾಮಾನುಗಳು ಬೇಕತ್ತ ಹೊತ್ತುಗ ಅದೈತಿ ಒಂದ್ ಬಾರ್ಕಲ್ ಹೆಗ್ಲಿಿಗೆಕ ಮುಂಜಾನೆ ಹತ್ತು ಗಂಟೆಕ್ತ್ ಮುಂಜಾನೆ ಹ ಎ ತಕ್ಷಣ ಹತ್ತುಗಳ ಮೇ ಹಾಕಿ ಮೇಯಿಸಿ ಎಲ್ಲಾ ಕೆಲ್ಸ ಮುಗಸಕೊಂಡ್ ಹತ್ತು ಗಂಟೆಕ್ಕ ಎತಳಿ ಗಳಿಯ ಕಟ್ಟಿಗಸಿ ಹೊಲ್ದಾಗಿ ಒಂದ್ ಎಂಟ ಅವರ್ಸ್ ಡ್ಯೂಟಿ ಮಾಡು ದಿನಕ್ಕೆ ಯರ ಸಾವಿರ ರೂಪಾಯಿ ಪಗಾರ ಅದ
ಹಾ ಅಲ್ಲ ಅದ್ ಅದು ಎತ್ತಕೊಳ್ಳ ತಗೋಬೇಕಲ್ಲ ಎತ್ತುಗಳು ಯಾವ ಸೈಡ್ ಚೆನ್ನಾಗಿ ಸಿಗ್ತಾವ ನಮ್ ಕಡೆ ಅಂತತ್ರ ಬರ ಎಲ್ಲಾ ಕೆಲರಿ ವಾ ಅದಕ್ಕೆಂದ್ರೆ ಎಲ್ಲರು ಒಂದಾವ ನಮ್ಮ್ ಕಡೆ ಯಾವ ನಿಂತು ಮಾತ್ರ ಅಲ್ಲ ನೆಟ್ವರ್ಕ್ ಬರಲ್ಲ ಈ ನಿಂತು
ಇವಾಗ ಕೇೇಳತ್ತಲ್ವಾ ಇವಾಗ ಹ್ಮ್
ಒಂದ್ ಸೈಡ್ ಕುಂಂತ ಮಾತಾಡಪ್ಪ ಚೆನ್ನಾಗ್ ಕೇಳ್ತಾ ಇಲ್ಲ ವಯಸ್ಸು
ಹ್ಮ್ ಇವಾಗ ಕೇತಾ ಇದೆ ಚೆನ್ನಾಗಿ ನಿಮ್ದದೆಲ್ಲ ಕೇತಿದೆ ಬಟ್ ನಮ್ದ ಕೇಳಲ್ಲ ಅಲ್ಲ
ನೀವು ವಾಕ್ ಮಾಡ್ತಾ ತಮ್ಮಾ ಮಾತಾಡಿದ್ರೆ ಕೇಳ್ತಾ ಇಲ್ಲ ನಮ್ಗೆ ಅದಕ್ಕೆ ಒಂದ್ ಸೈಡ್ ಎಲ್ಲಿಯಾದ್ ಕುಂತ ಮಾತಾಡಿ.
ತಮಿಡದ. ಇವಾಗ ಊಟ ಮಾಡಿದೆ ಹೊರಗಡೆ ತಿರುಗಾಡಕ ಹೋಗಿದ್ದೆ..... ಹ್ಮ್.. ಹ್ಮ್
ಏನ್. ಪ್ಪ.
ಅಲ್ಲ ಏನಾರ ಯೋಚನೆ ಮಾಡಕತ್ತನು. ಯಾಕೆ ಮಾತಾಡ್.
ಇಲ್ಲ ನ ನಮ ಫ್ರೆಂಡ್. ಸೊ ಮೆಸೇಜ್ ಮಾಡ್ತಾ ಇದಾರೆ ಗ್ರೂಪ್ ನಲ್ಲಿ ನಮ್ ಟೆಂತ್ ಬೆಸ್ಟ್ ಫ್ರೆಂಡ್ಸ್ ಇದೆ ಒಂದ್ ಗ್ರೂಪ್ ಇದೆ.
ಹ್ಮ್ ಹ್ಮ್.
ತಣ ಎಲ್ಲ. ನಾವು ಎಲ್ಲೇ ಬೇರೆ ಬೇರೆ ಬೇರೆ ಬೇರೆ. ಕಾಲೇಜ ಎಲ್ಲ ಆ ಸೈಡ್ ಇದೀವಲ್ಲಾ.
ಹ್ಮ್ ಹ್ಮ್.
ಅದಕ್ಕೆ. ಈಗ ರಾತ್ರಿ ಹೊತ್ತು ಎಲ್ಲರೂ ಮಾತಾಡ್ತಾ ಇರ್ತಿವಿ ಗ್ರೂಪ್ ನಲ್ಲಿ ಈಡಿಯ ಕಾಲ್ ಮಾಡ್ತಾ ನ್ಮ ಕಾಲ್ ಮಾಡ್ತಾ ಮೆಸೇಜ್ ಮಾಡ್ತ ಎಲ್ಲಾರೂ ಚೆನ್ನಾಗೇ ಒಥರಾ ಕಮ್ಯುನಿಕೇಟ್ ಮಾಡತವಿ.
ಹೌದಾನು. ಹ.
ಹ್ಮ್.
ಚೆನ್ನಾಗಾಗಿದೆ ಬೂಡ ಹಂಗಂದ್ರೆ ನಿಮ್ದು ವರ್. ಎಲ್ಲಾ ವಿದ್ಯಾರ್ಥಿಗಳು ನೀವು ಒಳ್ಳೆ. ಒಗ್ಗಟ್ಟನಿಂದ ಇದ್ರಂದಂಗ ಆಯ್ತು ನಮ್ಗ ಒಬ್ರು ಯಾವ್ ನಮ್ ಫ್ರೆಂಡ್ಸ್ ಒಬರು ಕಾಂಟ್ಯಾಕ್ಟ್ ಇಲ್ಲ ನಮ್ ಜೊತೆ.
ನಮ್ ನಮ್ ಸಲ ನಮ್ ಫ್ರೆಂಡ್ಸ್ ಏನ್ ಬೇಕಾದ್ರು ಮಾಡ್ತಾರಪ್ಪಾ.
ಅದೊಂದ್ಬುಟ್ಟು ನಿನ್ ಏನ್ ಒಡ್ಸ ಇಲ್ಲ ಬಿಡು ನಿನ್ ಮಾತಲ್ಲಿ ಬರ ಅದೊಂದೇ ಒರ್ಸು ಹ್ಮ್.
ಹಾ ನನ್ಸಲ್ ಎಲ್ಲ.
ಹ್ಮ್.
ಈಗ ನಮ್ಮ ಫ್ರಂಡ್ಸ್ ಎಲ್ಲಿಾದ್ರೂ ಪೆ್ರೋಲ್ಟ್ರೋ ಖಾಲಿ ಇದ್ರೆ ಇಮಿಿಯೇಟ್ಲಿ ಬರ್ಾರೆ ನಿಮ ಫ್ರೆಂಡ್ಸ್ರ್ತಾರ.
ನಮ್ಮ ಫ್ರೆಂಡ್ಸ ಪೆಟ್ರೋಲ್ ಖಾಲಿ ಆದ್ರೆ ನಮ್ ಫ್ರೆಂಡ್ಸ್ ಏನ್ ತೊ್ಬರ್ತಾರೆ ಗೊತ್ತಾ ಏರೋಪ್್ಲೇನ್ ತಗ್ಬರ್ತಾರ ನಮ್ಗೆ. ಒಟ್ಟ ಕೇ ನಡಿಗೆದೋಬೇಡ. ನಾ ನಿನ್ನ ಗಾಳಿಯಲ್ಲಿ ಕರ್ಕೊಂಡು ಹೋಗ್ತೇನೆ ಅಂತೇಳ ಏರೋಪ್ಲೇನ್ ತಗಂಬರ್ತನೆ ನನ್ಗ.
ಹೌದೌದಪ್ಪಾ ನೋಡಿನ್ ತಗ ನಿಮ್ ಫ್ರೆಂಡ್ಸ್ ಎಂತಾರಂತ ಮನೆ ನಿಮ್ ನಿಮ್ ಫ್ರೆಂಡ್ಸ್ ಮದ್ವೆಲೀ ಎಲ್ಲಾ ನಮ್ ಎಲ್ಲಾ ಮೀಟ್ ಮಾಡ್ಸಿದಲ್ಲ ಒಂದು ಕ್ವಾಟ್ರ ಕ್ವಟ್ರೆ ಫ್ರೆಂಡ್ಸ್ ಆ ಕಡೆ ಈ ಕಡೆ. ಮವರೆೆಲ್ಲಾ ಏರೋಪ್ಲೇನ್ ತರ್ತಾರ.
ಏನಂತ.
ಒಂದ್ ಕ್ವಾರಟರ್ ಕೊಟ್ರೆ ಆ ಕಡೆ ಈ ಕಡೆ ಹಾಕ್ತಾರೆ. ಏನಪ್ಪಾ ನಿಮ ಫ್ರೆಂಡ್ಸ್ ಎಂತನತ್ ನಮಗೂನ್ ಗೊತ್ತು ಬಿಡು
ಹ್ಮ್ ಹ್ಮ್ ಆ ರ ಮೈಂಡ್ ಸೆಟ್ ಇದೆ ಅವ್ರ್ದು
ಹೌದೌದು ನೀ ಹೇಳ್ತಿರೋದ್ ಕರೆಕ್ಟ್
ಹ್ಮ್ ಮತ್ತೆ ಸಮಾಚಾರ ಊಟ ಆಯ್ತಪ್ಪಾ ನಿಮ್ದ ಇವಾಗೆನ್ ಓದ್ಬೇಕಾ ಮಕ್ಕಳ್ಬೇಕಾ
ಏ ಓದದೆಲ್ಲ ಮುಗ್ದಿದೆ ಒಂ ತಾಸ ಎಡ್ ತಾಸ ಆಗೋ ಹೇ ಸ್ಟಡಿ ಮಾಡೀನಿ
ಹ್ಮ್
ಈಗ ಮಲ್ಕೋಬೇಕಕ್ ನೋಡು ಮಲ್ಕೋತಿನ್ ಸರಿ ಗುರು ಇಡ್ಲಾ
ಹ್ಮ್ ಸರಿ ಹೇ ಸಾ